ಸರ್ ಸುಬಸ್.
ಶುಭ ಸಂಜೆ ಸಕರೆಸಿ.
ಸರ್ ಈಗಾಗಲೇ ನಿಮ್ಮ ಕಾಲ್ ಡಿಸ್ಕನೆಕ್ಟ್ ಆಗಿರುವುದರಿಂದ ಮತ್ತೊಮ್ಮೆ ಪುನಃ ಕರೆ ಮಾಡಿದ್ದೇವು ಸರ್ ನೀವು ಏನ್ ಮಾಡ್ ಹೊತ್ತ ಆಗಲ್ವಾ ಸರ್ ವರ್ಕಿಂಗ್ ಈಗ.
ವರ್ಕಿಂಗ್ ಈಗ ಏನಿಲ್ ಸರ್ ಖಾಲಿ ಇದೆವ ಸರ್.
ಹೌದಾ ಸರ್ ಮತ್ತೆ ನಮ್ಮ ಗೆಳೆಯನದಂತ ಜಿವರಿಂದ ಏನ ಬಸಪ್ಪ.
ಏ ಅವರ ಬಗ್ಗೆ ನಾವ ಏನು ಹೇಳಲ್ಲ ಸರ್ ಅಂದರ್ ಬಾಳ ಒಳ್ಳೆ ವ್ಯಕ್ತಿ ಸರ್ ಅವ್ರು.
ನೋಡಿ ಸರ್. ಆ ವ್ಯಕ್ತಿ ಇಂದ ನಿಮ್ಮ ಕೆಲಸಗಳನ್ನು ಪಡೆದು ಕೊಳಬಹುದು ಈಗಾಗಲೇ. ನಮ್ಮ ಊರಿನವರ ಆದ ಶ್ರವಣ ಕುಮಾರ್ ಜೋಶಿ ಅವರಿಗೂ ಕೂಡ
ಹಲೋ?
ಹೇಳ.
ಹಲೋ?
ಹಲೋ ಸರ್ ಹೇಳಿ ಸರ್. ಕೇಳ್ತಾ ಇದೆ ನಿಮಗ ಕೇಳ್ತಾ ಇದೆ ಹಾ ಹೇಳಿ ಸರ್.
ಹಾ ಕೇಳುಸ್ತಾ ಇದೆ ಸರ್ ಕೇಳುಸ್ತಾ ಇದೆ.
ಸರ್ ನೀವು ಒಂದು ಪ್ಲೇಸ್ ನಲ್ಲಿ ಕೂತು ಮಾತಾಡಿ ಸರ್ ಎರಡರಿಂದ ಮೂರು ಕಡೆ ಅಡ್ಡಾಡಿದರೆ ಒಂದು ನೆಟ್ವರ್ಕ್. ಕವರೇಜ್ ಕ್ಷೇತ್ರದಿಂದ ಹೊರಗೆ ಆಗುತ್ತೆ ಸರ್ ಮತ್ತೆ ನಿಮ್ಮ ಕೆಲಸಗಳಲ್ಲಿ ಏನ ಇಲ್ಲ ಅಂದ್ರೆ ಯಾವದಾದ್ರು ಹೊಲ ಇದೆಯಾ ಅಲ್ಲ ಸರ್ ನಿಮ್ದು.
ಹಾ ಸರ್ ಇದೆ ಸರ್.
ಸರ್ ಹೊಲದಲ್ಲಿ ಏನೋ ಬಿತನೆ ಮಾಡಿದ್ದೀರತ್ ನೀವು.
ನಾವು ಹೊಲದಲ್ಲಿ ತೊಗರಿಬಿತ್ತನೆ ಮಾಡಿದ್ದೇವೆ ಸರ್ ಮಾಡಿ ಒಂದು ಇಪ್ಪತ್ತು ದಿನ ಆಯ್ತು ಸರ್.
ಎಷ್ಟು ದಿನ ಆಯ್ತು ಸರ್.
ಇಪ್ಪತ್ತು ದಿನ ಆಯ್ತು ಸರ್ ಟ್ವೆಂಟಿ ಡೇಸ್.
ಇಪ್ಪತ್ತು ದಿನಗಳಲ್ಲಿ ತೊಗರಿ ಎಷ್ಟು ಬೆಳೆ ಬೆಳೆದಿದೆ ಸರ್ ಈಗ ಒಂದು ಗೇಣು ಒಂದು ಚೂರು ಇಷ್ಟೇ ತರಲಸರ ಎಷ್ಟು ಅಂತ ಬೇಳೆದಿದೇ ಈಗಾ.
ಒಂದ್ ಒಂದ್ ಗೇಣಗಿಂತಲೂ ಸ್ವಲ್ಪ ಜಾಸ್ತಿ ಬೆಳೆದೆತ ಸರ್.
ಸರ್ ಒಂದ ದಿನ ದಿನ ಹೆಚ್ಚಳ ಬೇಳದಿದ್ದಾರೆ ನಮ್ಮ ಯುರಾ ಡಿ ಎ ಪಿ ಗೊಬ್ರನ್ನ ಹಾಕಿ ಒಂದು ಸುತ್ತನ್ನ ನೋಡ್ಕೊಳ್ಳುವೂ
ಹಾ ಸರ್. ಹತ್ತ ಬೇಕು ಸರ್ ಈಗ ನಾವು ತರ್ಬೇಕೇಕ್ ಸರ್ ಇವತ್ತ ನೈಟ್ ಹೋಗಿ ತೊಗೊಂದ ಬರ್ಬೇಕಿತ್ತ.
ಸರಿ ನಿಮಗೆ ಬೇಕಂದ್ರೆ ನಮ್ಮಗೆ ನಮ್ಮ ಗೆಳೆಯನಾದಂತ ಶ್ರವಣ್ ಕುಮಾರ್ ಹಳ್ಳಿ ಜೋಶಿ ಅವರು ಅವ್ರ ಕಡೆನೂ ಇದೆ. ಇತರ ಗೊಬ್ಬರ ಯೂರಿಯಾ ಗೊಬ್ಬರ ಉತ್ತಮ ಬೆಲೆಗೆ ಕೊಡ್ತಾರೆ ಸರ್. ಸರ್ ಐದರಿಂದ ಆರ್ನೂರು ರೂಪಾಯಿಗೆ ಒಂದು ಪ್ಯಾಕೆಟ್ ಅನ್ನು ಕೊಡ್ತಾರೆ ಸರ್ ಅವರು.
ಹೌದ ಸರ್ ಅವರಕ ಅವ್ರ ಹತ್ರಾನ ಹೋಗ
ಐದ ದಿನಾ. ಸರ್ ಬೇಕಂದ್ರೆ ನೋಡಿಕೊಳ್ಳಿ ಸರ್ ಯಾಕಂದ್ರೆ ನಿಮ್ಮ ಹೊಲ ಇರದು ಅದೇ ಕಡಿಮೆ ಹೊಲ ಹೇಳ್ತಾ ಇದ್ದೀರಾ.
ಹಾ ಸರ್.
ಹೀಗಾಗಿ ನೀವು ಅವರ ಹತ್ರರನ ಕೊಂಡ ಕೊಂಡ್ಕಳ ಸರ್ ಯಾಕಂದ್ರೆ ನಿಮಗೆ ಕಡಿಮೆ. ತೂಕದಲ್ಲಿ ಕೊಡ್ತಾರೆ ಸರ್ ಅವರು.
ಹೌದ ಸರ್.
ಮತ್ತೆ ಸರ್ ನಿಮ್ಮ ಕೆಲಸ.
ಕೆಲಸ ಏನ ಇಲ್ಲ ಸರ್.
ಸರ್ ನೀವ್ ಎಲ್ಲದಕ್ಕೋ ಹೋದ ಸರ್ ಅನ ಮಾತಾಡ್ಬೋರ್ ಸರ್ ಕಡಿಮೆ ಅಮೌಂಟ್ ಎಲ್ಲ ಬರುತ್ತೆ ನೀವು ಕಂಟಿನ್ಯೂ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕು ಸರ್ ನೀವು ಇಷ್ಟ್ ಮಾತಾಡಿದ್ರೆ ಏನೋ ಆಗಲ್ಲ ಸರ್ ನಿಮ್ಗೆ ಲಾಭ ಅನ್ನೋದ ಇರೋದಲ್ಲ
ಹಾ ಸರ್ ನನಗೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ಲ ಸರ್ ಇವಾಗ ತಾನೇ ಓಪನ್ ಆಗಿದೆ
ಈಗ ನಾ ಹೆಂಗ ತರ ಮಾತಾಡ್ತಾ ಇದೇವಲ್ ಸರ್ ಈ ತರ ನೀ ಮಾತಾಡ್ಕೊಳ್ಳಿ ಸರ್ ಹಂಗೂ ಹಿಂಗೆ ಹಂಗೂ ಹಿಂಗೆ
ಹಾ ಸರ್ ನಿಮ್ ನಿಮ್ದು ಹೊಲ ಇದೆ ಸರ್
ಏನ್ ಊಟ ಮಾಡಿದಾರಾ ಸರ್
ಹಾ ಊಟ ಆಗಿದೆ ಸರ್ ನಿಮ್ದ್ ಸರ್
ಆಗಿದೆ ಸರ್ ಮತ್ತೆ ನಿಮ್ದು ಮತ್ತೆ ಯಾರಾದರು ಗೆಳೆಯರಿದ್ದಾರಾ ಸರ್ ಏನ್ ಮಾಡು ಗೆಳೆಯರೂ ಯಾರಾದರೂ
ಗೆಳೆಯರ್ ಇದಾರ ಸರ್ ಅವ್ರು ಖಾಲಿ ತಿರ್ಗಾಡ್ತಾರೆ ಸರ್ ಒಂದ್ ಇಬ್ರು ಕೆಲ್ಸಕ್ ಹೋಗ್ತಾರ ಸರ್ ಒಬ್ಬ ಖಾಲಿ ಇರ್ತಾನ ಸರ್ ಕಂಟಿನ್ಯೂ
ಖಾಲಿ ಆಗುವಂತ ಗೆಳೆಯನಿಗೂ ಕೂಡ ನೀವ ಏನಾದ್ರು ಕೆಲಸಗಳನ್ನು ಹೇಳ್ಕೊಳ್ಳಿ ಸರ್
ಹಾ ಅವನ್ಗೂ ಹೇಳಿ ಕೊಟ್ಟೀನಿ ಸರ್ ಈ ಸದ್ಯ ಅವು
ಸರ್ ಹೀಗಾಗಿ ಅಪತ್ಯಮಾ ನೀವು ಹೊಲ ಅಲ್ಲಿ ಬೆಳೆ ವಿಮೆ ಮಾಡ್ತಾರ ಈಗ ನಿಮ್ ಕಡೆ ಮಳೆ ಬೆಳೆ ಎಲ್ಲಾ ಹೇಗಿದೆ ಸರ್
ಮಳೆ ಏನಿಲ್ಲ ಸರ್ ಫುಲ್ ಡೌನ್ ಐತ್ ಸರ್ ಮಳೆ ಮಳೆ ನಮ್ಮ್ ಬೆಳೆಗಳು ಏನ್ ಅಡ್ತಕ್ಕ ಮಟ್ಟಿಗಿಲ್ ಸರ್ ಬೆಳೆ ಮಳೆ ಇಲ್ದ ಕಾರಣವಾಗಿ ಬೆಳೆ ಅಸ್ಟ್ ನೀಟಾಗಿ ಬರ್ತಾ ಇಲ್ಲ ಸರ್.
ಮಳಿ ಪೂರ್ತಿ ಕಮ್ಮ ಪೂರ್ತಿ ಕಮ್ಮಿದೆ ಸರ್ ಮಳಿ
ಎಲ್ಲ ಗಿಡಗಳನ್ನು ಕಡಿಯಬಾರದು ಸರ್
ಏನ್ ಮಾಡ್ಲಿಕ್ ಬರಲ್ಲ ಸರ್ ಈ ಸದ್ದ ಜಾಗ ಅವ್ರಗೂ ಜಾ ಜಾಗ ಹೆಚ್ಚಿಗ್ಬೇಕು ಅಂತ ಕಡದ್ ಬಿಡ್ತಾರೆ ಸರ್ ಏನ್ ಮಾಡ್ಲಿಕ್ಕೆ
ಸರ್ ಇಲ್ಲ ಸರ್ ರೈತರ ಗಿಡಗಳನ್ನು ಕಡಿಯೋದ್ರಿಂದ ಮಳೆ ಅತಿ ತೀರ ಕಡಿಮೆ ಆಗ್ತಾ ಇದೆ ಸರ್ ಏನ್ ಮಾಡ್ಲಿ ಕ್ಕೆ ಬರೋದಲ್ಲ ಸರ್. ಈಗ ಮಳೆ ಬೇಕಾ ಬೆಳೆ ಬೆಳಿಬೇಕಾ ಅನ್ನೊ ಸರ್ ಈಗ ಬೋರವೆಲ್ಲ್ನಿಂದನೆ ಮಾತ್ರ ಸಾಧ್ಯವಾಗುತ್ತದೆ ಸರ್ ಮಳೆ ಇರ್ಬೇಕಂದ್ರೆ ಗಿಡಗಳು ಇರಬೇಕು
ಬೋರ್ ಬೋರ್ವೆಲ್ ಬೋರ್ವೆಲ್ ಕೂಡ ಬಾಳ್ ದಿನ ಬಾಳ ದಿನಗಳ
ಸರ್ ಕೊಳವೆ ಬಾವಿ ಎಷ್ಟ ದಿನಾಂತ ಅಲ್ಲಿರ್ತಾವ್ ಸರ್ ಸರ್ ಮಳೆ ಇಲ್ಲಾ ಅಂದ್ರೆ ಆರಿಂದ ಏಳ ತಿಂಗಳ ತನ ಮಾತ್ರ ನಡೀತಾವೆ ಸರ್
ಹೌದ ಸರ್ ಅದ್ರಕಿನ್ ಜಾಸ್ತಿ ಯಾವು ನಡೆಂಗಿಲ್ ಸರ್.
ಹೌದ್ ಸರ್ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ಸರ್ ಯಾಕಂದ್ರೆ ಈಗ ನಾವು ಕೂಡ ಈಗ ರೈತರ ಆಗಿರೋದ್ರಿಂದ ಕಡಿಮೆ ಆದಾಯ ಬರ್ತಾ ಇದೆ ಸರ್ ನಮಗೂ ಕೂಡಾ ಮಳೆ ಇಲ್ಲಾ ಬೆಳೆ ಇಲ್ಲಾ
ನಿಮ್ದು ಎಷ್ಟ್
ಏಯ್ ಸರ್ ನಮ್ದು ಆಡ್ರಿಂದ ಮೂರ್ ಎಕರ ಇದೆ ಸರ್ ನಮ್ ಗೆಳೆಯಾ ಅನ್ನುವಂತ ಶ್ರವಣಕುಮಾರ್ ಜೋಶಿ ಕುಲಕರ್ಣಿ ಅವರ್ದು ಒಂದು ಇಪ್ಪತ್ತೈದು ಎಕರೆಯಲ್ಲಿ ದ್ರಾಕ್ಷಿ ಬೆಳೆ ಮಾಡಿದ್ದಾರೆ ಸರ್ ಅವ್ರ್ದು ಎರಡು ಎಕರೆ ಹೊಂಡ ಪೂರ ತುಂಬಿದರೆ ನೀರು ಬೇಕಾಗಿದೆ ಸರ್ ಮಳೆಯಲ್ಲಾ ಸರ್ ಏನ್ ಮಾಡ್ತಾ ಇರೋದು ಈಗ ಹೇಳಿ
ಔ ಹಳ್ ಹಂಡೆಕ್ ನೀರ್ ಕೂಡ ಸಲ್ತಾ ಇಲ್ಲ ಸರ್ ಈಗಾ
ಹೌದ ಸರ್ ನೀವು ಮಂಗಳಮ್ಮ ಪೈ ನಿಮ್ಮಲ್ಲಿ ಏನೋ ಕೆಲಸ ಮಾಡ್ತಾರೆ ಅಂತ ಕೇಳ ಪಟ್ಟಿದ್ದೇವ ಸರ್ ನಿಮ್ಮಲ್ಲಿ ಯಾವ್ದ್ರು ಉತ್ತಮ ಕ್ವಾಲಟಿ ಪೈಪ್ಗಳು ಇದಾವ ಸರ್ ಡ್ರಿಪ್ ಪೈಪ್ ಅದು
ಹಾ ಸರ್ ಇದಾವ್ ಸರ್ ಇದಾವ್ ಸರ್ ಏನಕ್ ಬೇಕು ಸರ್ ಅದು?
ಸಿಂಗಲ್ ಆಗ ಸ್ಪ್ರಿಂಕ್ಲರ್ಸ್ ಬೇಕಾಗಿದಾವ ಅಂತ ಸರ್.
ಹಾ ಅದಾವ ಸರ್ -
ಸರ್ ಹಾಗೆ ನಿಮ್ಮಲ್ಲಿ ಏನೇನ್ ತರ ವಿವಿಧ ತರ ಪೈಪ್ಲೈನ್ ಗಳು ಇರ್ತೆ ಪೈಪ್ ಗಳು ಇರ್ತಾವೆ ಸ್ವಲ್ಪ ಪೈಪ್ಲೈನ್ ಮಾಡಿರ್ತಾರೆ ಸರ್ ಡೇಟಲ್ ಆಗಿ -
ನಮ್ಮ್ ಹತ್ರ ಡ್ರೈನೇಜ್ ಪೈಪ್ ಸಿಗತ್ತ ಸರ್ ಆದ್ ನಂತರ ಈ ಉಳ್ಳಿಗಡ್ಡಿ ಮತ್ತೆ ಕಬ್ಬಿಗೆ ಹಾಕುವಂತ ಡ್ರಿಪ್ ಪೈಪ್ ಸಿಗತಾವ್ರ ಮತ್ತ ರೈನ್ ಪೈಪ್ ಮತ್ತೆ ಹೊಸದಾಗಿ ಮಾಡಲ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಇನ್ಟಿಪ್ಪ ಹೇಳಿ ಅದಕ್ಕ ಮಿನಿ ಕಾರ್ ಗೆಲ್ಲತಾರ್ ಸರ್
ಅದೇ ಅಲ್ಲ ಸರ್ ಈಗ ಪಿಂಕ್ಲರ್ ಪೈಪ್ತ ಸಣ್ಣದಾಗಿ ತೂತ ಹೊಡ್ದ ಹೋಲ್ ಹಾಕಿ ಕೊಟ್ಟಿರ್ತಾರಲ್ಲ ಅವೆಲ್ಲ ಸರ್
ಹಾ ಸರ್ ಹಾ ಸರ್ ಅದು ಬಂಡೆಲ್ ಬರ್ಸರ್ ಸಾನದು
ಹಾ ಬಂಡಲ್ ರೋಲ್ ಬಂಡಲ್ ಸರ್ ಮಿನಿ ಕಾರಂಜಿಗತೇ
ಹಾ ಸರ್ ಅದೇ ಅದೇ ಸರ್ ಮತ್ತ ಎಚ್ ಡಿ ಪಿ ಸಿಗತ್ ಸರ ಎಚ್ಡಿ ಬೋರ್ವೆಲ್ ಹ ಬಿಡ್ಲಕ್ಕು ಎಚ್ಡಿ ಸಿಗತರ ಮತ್ ಸಬ್ ಮರ್ಸಿಬಲ್ ಸಿಗತತ್ರಿ ಸರ್.
ಹಾ ಸರ್ ಮತ್ತೆ ಸರ್
ಮತ್ತೆ ಎಮ್ ಡಿ ಪಿ ಪೈಪ್ಸ್ ಅಂದ್ರ ನಿಮ್ಮ್ ಮನಿ ಮನೆ ಮನೆಗಳಿಗೆ ನಡಗ ನಡಗೋಸ್ಕರ ತೋದ್ರಲ್ಲ ಸರ್-
ಎಮ ಡಿ ಪೀ ಆ ಪೈಪ್ ಸಿಗತ್ತ ಸರ
ಹಾ ಸರ್ ಮತ್ತ ಚಲೋ
ಟ್ವೆಂಟಿ ಫೋರ್ ಅವರ್ಸ್ ಸಿ ಜೇ ಈ ಜೆ ಜೆ ವರ್ಕ್ ಎಲ್ಲಾ ನಡಿಯುತಂತ ಸರ್ ಆ ಆ ಪೈಪ್ಗಳು ಕೂಡ ಸಿಗ್ತ ಸರ ಹ್ಮ ಬಾಳತರ ಪೈಪಗಳು ಇವೇ ಸರ್ ಈಗ ಹೊಸದಾಗಿ ಮತ್ತ ಡ್ರೈನೇಜ್ ಸಿಸ್ಟಮ್ ಪೈಪ್ ಬೇರೆ ತಗ್ದಿದಾರ ಸರ್ ಈ ಬ್ಲ್ಯ ಸಿ ಹತ್ರ ಪೈಪ್ ಬರ್ತ
ಹಾ ಸರಿ.
ಇ ಡಬ್ಲ್ಯೂ ಸಿ ಅಂತ ಹೇಳಿ ಹೊಸದಾಗಿ ಪೈಪ್ ಸ್ಟಾರ್ಟ್ ಮಾಡಿದ್ದಾರ ಸರ್ ಆ ಪೈಪ್ ಸಿಗಸ್ತಾರ ಅದು ಮನ್ನೆ ಈ
ಇಲ್ಲಿ ಈ ಸರ್ ನಿಮ್ಗೆ ಸಿಂಗಲ್ ಆಗಿ ಸ್ಪ್ರಿಂಕ್ಲರ್ ಗಳು ಸಿಗ್ತಾವ ನಿಮ್ ಮತ್ತ -
ಹಾ ಸಿಗತ್ತ ಸರ್.
ಸರಿ ಏನ್ ರೇಟ್ ಇರ್ಬೋದು ಅದಕ್ಕ?
ಸರ- ಒಂದ್ ಸ್ಪಿಂಕ್ಲರ್ ಹೆಚ್ಚು ಕಮ್ಮಿ ಒಂದ್ ನಾಲ್ಕ್ ನೂರ್ ವರೆಗೆ ಇರ್ಬೋದು ಸರ್ ಒಂದ್ ಪೈಪ್. ಸಿಂಗಲ್ ಪೈಪೆಗೆ ಸರ್
ಈವಾಗ ನಾಕ್ನೂರ ಸರ್ ಸಬ್ಸಿಡಿ ಎಲ್ಲ ಅಪ್ಲೈ ಆಗಲ್ಲ ಸರ್ ನಿಮ್ಮ ಹತ್ರ
ಇಲ್ ಸರ್ ಸಬ್ಸಿಡಿ ಈಗ ಕಂಟಿನ್ಯೂ ಇಲ್ ಸರ್ ಈಗ ಬಂದ್ ಆಗಿತ್ತು ಸರ.
ಸರ್ ಕ ಸಬ್ಸಿಡಿ ಎಲ್ಲಾ ಮಾಡ್ಕೊಬೇಕಲ್ಲ ಸರ್ ಎಲ್ಲರಿಗೂ ರೈತರಿಗೂ ಇದು ಆಗುತ್ತೆ ನಿಮ್
ಇಲ್ ಸರ್ ಈಗಿನ್ನ ಸ್ಟಾರ್ಟ್ ಆಗಿಲ್ ಸರ್ ಸಬ್ಸಿಡಿ. ಸಬ್ಸಿಡಿ ಎಲ್ಲಾ ನಮ್ ಇಲ್ಲಿಂದ ಹೋಗ್ತವ ಸರ ಮಂಗಳ್ ಪೈಪ್ಸ್ ಕಡೆಯಿಂದ ಸರ -
ಹೌದು ನಿಮ್ಮ ಮಾಲೀಗರ ಏನಾದ್ರು ಕೇಳಿ ವ್ಯವಹಾರ ಪರಿಹಾರ ಕೊಟ್ರೆ ರೈತರಿಗೂ ಹೆಲ್ಪ್ ಆಗುತ್ತೆ ಸರ್. ನಿಮಗೆ ಮಾಲೀಕರು ನಿಮಗ ಆದ್ರ ಸ್ವಲ್ಪ ಕಡಿಮೆ ಮಾಡಿ ಕೊಡಬೋದಲ್ಲ ಸರ್.
ಹಾ ಸರ್ ನಮಗೂ ಕಡಿಮೆ ಮಾಡಿ ಕೊಡಲ್ಲ ಸರ್ ಅವ್ರು ನಮ್ ಕೂಡ.
ಹೌದ್ಸ ನೀವು ಕೆಲಸ ಮಾಡ್ಳಿಕ ಮಾಡುವಂತ ಅ ಎಷ್ಟು ವರ್ಷ ಆಯ್ತು ಸರ್ ಒಂದೇ ಕಡೆ ಕೆಲಸ ಮಾಡಕತ್ತು.
ನಾ ನಾನಲ್ಲಿ ಕೆಲ್ಸ ಮಾಡ್ತಾ ಈಗ ನಾಲ್ಕ ವರ್ಷ ಆಯ್ತ್ ಸರ್ ನಾಲ್ಕು ವರ್ಷ ಮುಗೀತ.
ಸರ್ ನಾಲ್ಕು ವರ್ಷಗಳಲ್ಲಿ ಎಷ್ಟರು ಆದಾಯವನ್ನು ಗಳಿಸಿದ್ದೀರಾ ನೀವು.
ಅ ನಾಲ್ಕು ವರ್ಷದಾಗ ಒಂದ್ ಹೆಚ್ಚು ಕಮ್ಮಿ ಒಂದ್ ಆರು ಲಕ್ಷ ರೂಪಾಯಿ ಗಳಿಸಿರ್ಬೋದು ಸರ್ ಅದಕ್ಕೆ.
ಸರ್ ಆರು ಲಕ್ಷಗಳಲ್ಲಿ ನೀವು ಏನನ್ನು ಉಳಿತಾಯ ಮಾಡಿದ್ದೀರ ಏನನ್ನು ಕಳೆದುಕೊಂಡಿದ್ದರಾ ಹೇಳಿ ಸರ್.
ಉಳಿತಾಯ ಏನ್ ಮಾಡಿಲ್ ಸರ. ಮನಿ ಇವಾಗ ನಾವು ಮನಿ ಕಟ್ತಾ ಇದವಿ ಸರ ಅದಕ್ಕೆಲ್ಲಾ ಖರ್ಚು ಮಾಡಿದ್ದೇವಿ.
ಸರ್ ಮನೆ ಉತ್ತಮ ಗಳಿಕೆ ಅಲ್ಲ ಸರ್ ಮುಂದೆ ಮನೆಯಲ್ಲಿ ಇರಲಿಕ್ಕೆ. ಈ ಮಳೆಗಳ ಹೆಚ್ಚಾಗಿ ಆದ್ರೆ ಮನೇನೆೇ ಕಾಪಾಡೋದು ಸರ್ ಮನುಜನರನು ನೀವು ಮನೆ ಕಟ್ಟಿದ ದಕ್ಕೆ ಧನ್ಯವಾದಗಳು ಸರ್ ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಆರು ಲಕ್ಷದಲ್ಲಿ ಮನೆ ನಿರ್ಮಾಣಿಸಿದಾರಲ್ಲ ಸರ್.
ಹಾಂ ಸರ್.
ಹೌದಾ ಸರ್ ಮತ್ತೆ ಬೈಕೆಲ್ಲಾ ತಗೋದಿದಾರತ್ತ ಸರ್ ಶ್ರೀರಾವ್ಕುಮಾರ್ ಅವರು ಹೇಳ್ತಾ ಇದ್ದಾರೆ.
ಹೌದ್ ಸರ್ ಬೈಕ್ ತಗೊಂಡಿವ್ ಸರ್ ಇವತ್ ಸರ್ವಿಸ್ಸಿಗಿ ಬಿಟ್ಟ ಬಂದೇವ್ ಸರ್ ಬೈಕ.
ಹೌದ್ ಸರ್ ಯಾಕಂದ್ರೆ ಬೈೇಕನ ಬೇಕಲ್ಲಾ ಸರ್ ಅಡ್ಡಾಡ್ಲಿಕ್ಕೆ ಅತವಾ ಡ್ಯೂಟಿ ಎಲ್ಲ ಹೋಗ್ಲಿಕ್ಕೆನ.
ಅಪ್ ಅಂಡ ಡೌನ್ ಮಾಡ್ಲಿಕ್ ಬೈಕ್ ಬೇಕ ಸರ್ ಹಂಗಾಗಿ ತಗೊಂಡಿದ್ದೀವಿ ಸರ್ ನಾವು. ಇವತ್ತ ಹಾ ಸರ್. ಕೆಲ್ಸ ಬಾಳ ಇರ್ತಾರ ಹೀಗಾಗಿ ಬೈಕ್ ತೊಗೊಂಡಿವಿ ಸರ್.
ಹಾಂ ಸರ್.
ಅದನ ಇವತ್ತ ಶೋರೂಮ್ ಬಿಟ್ಟ್ ಬಂದೇವಿ ಸರ್ ಸರ್ವಿಸ್ ಸಲುವಾಗಿ.
ಎಲ್ಲಿ ಬಿಟ್ಟಿದ್ದಾರಾ ಸರ್.
ಬಿಜ್ಜರ್ಗಿ ಶೋರೂಮ್ ಸರ ಇಂಜಿನಿಯರಿಂಗ್ ಕಾಲೇಜ್ ಸರ್.
ಸರ್ ಬೈಕಿ ಗೆಲ್ಲ ಎಷ್ಟ ಎಷ್ಟು ಕಷ್ಟ ಪಟ್ಟು ಬೈಕ್ಗಳ ತಗೊಂದಿದಿರ ನೀವು ಸ್ವಲ್ಪ ಏನಾದರೂ ಎಕ್ಸ್ ಪ್ಲೇನ್ ಮಾಡ್ಬೋದ.
ಹಾ ಕಷ್ಟ ಬಾಳಗೈತಿ ಸರ ಅಂದ್ರ ಒಂದ. ಒನ್ ಒಂದ್ ಲಕ್ಷ ಜೋಡ್ಸಿನಿ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡಿನ್ ಸರ.
ಹಾ ಸರ್ ಹೇಳಿ ಸರ್.
ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡಿನಿ ಸರ. ಒಂದ್ ಲಕ್ಷ ಮ್ಯಾಲೆ ಇನ್ನ ಒಂದ್ ಲಕ್ಷ ಇದು ಲೋನ್ ಇ ಎಂ ಐ ಮಾಡಿನ್ ಸರ್ ಲೋನ.
ಹೊಚ್ ಓಕೆ ಸರ್ ಧನ್ಯವಾದಗಳು ನೀವು ಎಷ್ಟೋತ್ತನ ಎಲ್ಲ ಟೈಮ್ ಕೊಟ್ರಿ. ಅಷ್ಟ ಕಷ್ಟಪಟ್ಟು ದುಡಿದು ಒಂದು ಲಕ್ಷಗಳಲ್ಲಿ ನೀವು ಬೈಕ್ ಅನ್ನು ಕರೆಸಿದಿರಾ ಅಂದ್ರೆೆ. ತುಂಬಾ ಹೆಮ್ಮೆ ಕೆಲ್ಸ ಸರ್ ಇದು ನಿಮಗೂ ಕೂಡ ನಿಮ್ ಅಪ್ ನಿಮ್ ಮನೆಯವರಿಗೂ ಕೂಡ ಸರ್. ಮತ್ತೆ ನಿಮ್ ಮನೆಗಳಲ್ಲಿ ಎಷ್ಟು ಜನ ಇದ್ದಿದಾರ ನಿಮ್ಮ ಅನ್ನ ತಮ್ಮ ಯಾರಾದರೂ ಇದ್ದಾರಾ.
ನಮ್ ಮನೇಲಿ ನಾವು ನಾಲ್ಕು ಜನ ಇದ್ದೀವಿ ಸರ.
ನಿಮ್ಮ ತಮ್ಮ ಏನ ಕೆಲಸ ಮಾಡಿಪಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೇವೆ ಸರ್.
ಏ ಇಲ್ ಸರ್ ಅವ್ರು ಏನು ಮಾಡಲ್ಲ ಸರ್ ಮನ್ಯಾಗ ಕುಂದರ್ತಾರ ಸರ್.
ಸರ್ ಅವ್ರಿಗಾದರು ಎಲ್ಲಾದ್ರು ಒಂದು ವೇತನದ ಕೆಲಸಗಳಲ್ಲಿ ತೊಡಗಿಸಬೇಕು. ಅಲ್ಲ ಸರ್ ಅವ್ರಿಗೆ ಒಂದು ಆದಾಯ ಬಂತಂದ್ರೆ ಈ ಮನೆ ಮೇಲೆ ಇನ್ನೊಂದು ಮನೆ ಪರ್ಚೇಸ್ ಚಿಕ್ಕ ಚಿಕ್ಕ ಕಲ್ಲುಗಳಿಂದಾನೇ ಗೋಡೆಗಳನ್ನ ಕಟ್ಟಬಹುದ್ ಸರ್ ನೀವು ಈಗ. ಓ ಹತ್ತು ಇಪ್ಪತ್ತು ರೂಪಾಯಿ ಕೂಡಿ ಬಾಳೆ ಹಾಕಿ ಮುಂದೆ ಅದೇ ಲ್ ಗಳಲ್ಲಿ ಆದಾಯ ಮಾಡಿ ಒಂದು ದೊಡ್ಡದಾದ ಮನೆಯನ್ನು ನಿರ್ಮಿಸಬಹುದು ಸರ್ ನೀವೀಗ.
ಹಾ ನಿರ್ಮಯಿಸಬೋದ ಬಸ್ ಸರ್ ಈಗ ಅವ್ರಿಗಿ ಕೆಲ್ಸ ಸಿಕ್ತಿಲ್ಲ ಸರ್ ಕೆಲ್ಸ ಸಿಕ್ತಂದ್ರ. ಅವರು ಕೂಡ ಹೋಗ್ತಾರೆ ಸರ್ ಈಗ. ಅವರು ಕೆಲ್ಸಕ್ ಕೆಲ್ಸ ಸಲುವಾಗಿ ಟ್ರೈ ಮಾಡ್ತಾ ಇದ್ದಾರೆ ಸರ್.
ಹಾ ನೀವ್ ಕೆಲಸ ಎಲ್ಲಾದ್ರೂ ಸಿಕ್ತಾರೆ ಓಕೆರ ಸರ್ ಈಗ ಪ್ರೆಸೆಂಟ್ ಎಲ್ಲಾದ್ರು ಮಾಡತಾ ಇದ್ದೀರಾ.
ಪ್ರಜೆಂಟ್ ಆಗಿ ಈಗ ಅಲ್ಲಿ ಮಂಗಳ ಮುಗಿ ರಿಟರ್ನ್ ಆಗ್ಬೇಕಂತ ಹೇಳಿ ಪ್ಲ್ಯಾನ್ ಇದೆ ಸರ್.
ಅಲ್ಲೇ ಮಾಡಿ ಸರ್ ಯಾಕಂದ್ರೆ ನಾಲ್ಕು ವರ್ಷಗಳಲ್ಲಿ ಆರು ಲಕ್ಷ ಗಳಿಸೋದು ತುಂಬಾ ದೊಡ್ಡ ಕೆಲಸ ಸರ್. ಇಟ್ಟು ಕಡಿಮೆ ಸಮಯದಲ್ಲಿ ನೀವು ಇಷ್ಟು ಉಳಿತಾಯ ಮಾಡಿದರ ಅಂದ್ರೆ ನೀವು ಬಹಳ ಧನ್ಯ ಗಣ್ಯ ವ್ಯ ಕ್ತಿಗೋಳ್ ಸರ್ ಈಗಾ.
ಈಗ್ ಆ ತರ ಏನಿಲ್ಲ ಸರ್ ಇವು ಅಷ್ಟ ಅಷ್ಟ ಆಗುತ್ತೆ ಸರ್.
ಹೋಗ್ ಕೆಲ್ಸ ಸರ್ ನೀವುಷ್ಟೋತನ ನಮ್ಮ ಕರೆಯನ್ನು ಸ್ವೀಕರಿಸಿ ಮಾತನಾಡಿದಕ್ಕೆ ಧನ್ಯವಾದಗಳು ನಾವು ಪುನಃ ಕರೆ ಮಾಡಲು ಪ್ರಯತ್ನಿಸುತ್ತೇವೆ ಸರ್.
ಓಕೆ ಸರ್ ಥ್ಯಾಂಕು ಸ